ಹಲೋ
ದೊ
ಎ ಇದ್ನಕ್ಕ ಊಟ.
ಸೌಂಡ್ ಕೇಳಸ್ತದೆ ಕಳ್ತದೆ.
ಊನಕ್ಕಾ.
ಹಾ
ಹ್ಮ ಕೇಳಸ್ತಾದೆ.
ಹಾ ಊಟ ಆಯ್ತು.
ಏನ್ ಮಾಡಿದ್ದೆ. ಏನ್ ಮಾಡಿದ್ದೆ.
ಹುಡ್ಗೊರ್ಗೆ ಟಮಾಟೊ ಭಾತ್ ಮಾಡಿದನೆ. ಇರ್ಗ್ ಸೊಪ್ಪ ಚಟ್ನಿ ಮಾಡಿ ಕಮ್ಮಿ ಈಗ.
ನೀನ್ ಏನ್ ಮಾಡಿದ್ದೆ.
ಮೂರ್ಗಟ್ಟೆ ಬೆಳ್ಕಾಳ್ ಹಾಕಿ ಮಾಡಿದ್ಲಮ್ಮನ ಮುದ್ದೆ.
ಹ ಹಾ
ಬೇರ ಬ್ಯಾಳ್ಕಾಳು ಉಳ್ಳಗಡ್ಡೆ ಅಕ್ ಮಾಡಿದ್ರು.
ಹ್ಮ್ ಸಾರಕನಿಗೆಣ.
ಏನಿಲ್ಲ.
ಹ್ಮ್ ಇವತ್ತೇನು ವಾತಾವರಣೇ ಒಂಥರ ಅದೇ.
ಹ್ಮ ಏನ ಮುಕ್ ಚಂದಂಗದೆ ಬಿಸಿಲು ಕಾಯ್ತದೆ.
ಹಾ ನಾ ಬಿಸ್ಲೆ ಇಲ್ಲ ಬೆಳಗ್ಗೆ ಅಂತ ಇತ್ತು ಬಿಸ್ ಲ ಇವತ್ತು ತೀರ್ಮಾನ ಇಲ್ಲ ಬಿಸ್ಲಕ್. ಮುಚ್ಚಿ ಕಮ್ಮುಟದೆ
ಚಂದಿರ ಬಿಸ್ಲು
ಹಾ ಇನ್ನೆನು ಹ್ಮ್ ಹೋದ್ರು ನಿಮ್ಮ ತಾತ ನಿಮ್ಮ ಮಾಮನ ದೊಡ್ ಮಾಮನ
ಏನ್ ಕೇಸ್ತಾ ಇಲ್ಲಕ್ಕ ನೆಟ್ವರ್ಕ್ ಐತೆ ಅಲ್ ನೋಡು.
ನಾನು
ಹಾ ಹಲೋ ಕೆಲ್ಸತದೆಕ್ಕ ಹಲೋ ಹಲೋ
ನಂ ಕದಿ ನೆಟ್ವರ್ಕ ಫುಲ್ ಆಗದಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಿನಿ ಹೇಳು
ನೀನ್ ಮಾತಾಡೋದ ಕೇಳ್ಸ್ತಾಲ್ಲ ವಾಯ್ಸ್ ಬ್ರೇಕ್ ಆಗ್ತದೆ.
ಇವಾಗ
ಇವಗ್ ಕೇಳಸ್ತಳ್
ಅದೇ ನಿಮ್ ದೊಡ್ಡ ಮಾಮ್ಲೆ ಕರ್ಕೊಂಡ ಹೋಗಿ ಬಿಟ್ಬುಟ್ ಬತೇನಿ
ಹಾ
ಓ ಇಬ್ರೂ ಒಂದ ಸರಿನ್ನ
ಹಾ
ಬರೋವಾಗ ಅವ್ನ್ ವ್ಯಾನ್ಕ ಅವನ ಕಕೊ ಬರೋದು
ಹ್ಮ
ಹ್ಮ್ ಅ ತಿಂದೆ ಇನ್ನ ಇಲ್ಲ
ತಿನ್ನೆ
ನಿ ತಿನಬಟ್ಟು ನಿ ಬಟ್ಟೆಗಳು ಹೋಗ್ದ ಹಾಕಿದನಿ
ಹಾ
ಅವತ್ತೊಂಡ ಮುಡಚಿ ಪುಟ್ಟು
ಹ್ಮ
ಅಂದೇ ನನ್ ಬ್ಲೌಸ್ ಹೊಲ್ಲಿಯಕ್ ಕುಟ್ಟಿದ್ನಲ್ಲ ಅದ್ರಷ್ಟು ಲೂಸ್ ಬೇಕಾ.
ಹಾ
ಹ್ಮ್
ಅವತ್ತೇ ಅಂದ್ರೆ ಆಗಲ್ಲ ಅಂತ ನಾ
ಹಾ
ಹ್ಮ ತಿರ್ಗ್ಫೋನ್ ಮಾಡಿ ತಂಚೆ ಚೆಪ್ನಾ
ಇಲ್ಲ
ನೀನ್ ಮಾಡಕ ಹೋಗ್ಬಡ್ಕಲ್ ಮಾಡಿದ್ರುನು ಇದೀನಿ ಇದ್ರ ಮ್ಯಾಟ್ರಕ ಕೇಳ್ಬೇಡ
ಹ್ಮ್
ಅಯ್ಯಪ್ಪಂತ ತ ಕೊಡೋಸೀರಲ್ಲ ಅದು ಹೋಗೋಸಿರಲ್ಲ.
ಹ್ಮ್
ಬರೀ ಮಾತು
ಸುಮನೆ ನಮ್ಮ ಕಾಸ್ಟ್ ಗೆ ಸಮಸೆ
ಅದೇನೋ ನಿಜವೇ
ಎಲ್ಲಾ ಆಸೆ ಹ
ಏನ ಒಂದಿಷ್ಟುಅದಕ್ಕೆ ಯಾರಿಗು ಏನ್ ಹೇಳೋಣಕ್ಕೆ ಹೋಗಲ್ಲ ಯಪ್ಪ ತಕ್ಕೊಡಲ್ಲ ಅದ ಆಗಲ್ಲ ಅಂತ
ಹಾ
ಹ್ಮ ಸುಮ್ ಸುಮ್ ನೆ ಬಿಡ್ ಬಿಡೊದ
ಹ್ಮ್ ಫೋನ್ ಮಾಡದಂತ ನಾವು
ಓಹೋ ಹೋಹ ಇದೊನ್ನ ನೆಪಿಕೊಂಡವನ ಇವಾಗ
ಹಾ ಪತಾ ಕಣ್ ಕೂಡ ಹೇಳಿದ್ ನಂತಿ ಫೋನ್ ಮಾಡಲ್ಲ ಏನಿಲ್ಲ.
ಹಾ
ತಗೊಳ್ಬೇಕು ಅಂತಂತ ಅಮ್ಮ ಪ್ರತಾಪಣ್ಣ ಅಮ್ಮನ ಕೂಡ ಹೇಳಿದ್ನ ಅಂತಿ
ಹಾ ಪ್ರತಾಪಣ್ಣ ಯವ ಅಲ್ಲ ಎ ಪ್ರತಾಪ್ ಅಣ್ಣ ಮಾತಾಡ್ತಾನ ಅದಕ್ ಪ್ರತಾಪ ಅಣ ಕೇಳಿದ್ನೇನಾ ಪ್ರತಾಪಣ್ ಮಾಡ್ದಿದಾಗ ನಮ್ ಕೇಳದ್
ಹ್ಮ
ಪ್ರತಾಪ ಅಣ್ಣ ಮೇಲೆ ದುರ್ಗಲು
ಹ್ಮ
ಅವನ್ ಫೋನ್ ಮಾಡಲ್ಲ ಹಂಗೆ ಹಿಂಗೆ
ಹ್ಮ
ಏನು ಹೇಳಏ ಇಂಗ್ಲಿತು ಯಪ್ಪ ಹೆಂಗ ಇಷ್ಟತ ಬಂದ್ರೆ ಹೆಂಗ ಮಾಡಿ ಇನ್ನ ಅನ್ನ ಆಕಿಲ್ಲ ಅನ್ಭಕ್ತಕಿಲ್ಲ ಕದೇರಿ ಇರ್ಬೇಕಷ್ಟೆ ಅಪ್ಪೇಣ್ಣ ಏನ್ ಮಾಡತಾನೆ
ನೀ ನಲ್ಕನ್ ತ ಎ ಮಾಡತ
ಮಲಪಂಡನ
ಹ್ಮ
ಹೆಂತ ಕೂಳಿದ್ದೇನೆ
ಏಳ
ನೀನೇನ್ ಗಾಡಿ ಹಾಕೊಂಡಂಡು ಹೋಗ ಹೋಗ ಕೇಳ
ಗಾಡಿ ಎಲ್ಲದ
ಯಾರ್ದಾರೆ ಒಂದ್ ವೀಕು
ಹ್ಮ್ ನೋಡ್ತೀನ್ ನಾಳೆ ಆದ್ರೆ ಬಸ್ಗ್ ಹೋಗ್ತೀನ್ ನಾಳೆ ಆದ್ರೆ ಬಸ್ಗೋತೀನ್.
ನಲೇನ ವರಾನ
ನಾ ಶುಕ್ರವಾರ
ಹ್ಮ್ ತಗ್ದಿ ತಾರ ನೋಡ
ಹ್ಮ್ ಏನ್ ಮಾಡ್ತಾವಿ
ಕುರುನ್ಯವಕ ಟಿವಿ ನೋಡ್ತಾ ಇದಣ ನಾನೇ ನಿ ಮಾಪುಗಳಲ್ಲಿ ಎದ್ದಾಕಿರೋ ಬಿದ್ದುವ
ಅವಲೇಬಲ್ದೆ ಫೋಟೋ ಇ ಬ ಅಬಮ ಬಿಸಿಲುಕ್ಕೆ ಬಿಸ್ಲಂಗ್ ಕಾಣ್ತದ. ಬಿಸ್ಲಿಲ್ಲ ಏನಿಲ್ಲ.
ಆ ಹ್ಮ್
ಮುಚ್ಕೊಂಡಿರೋದ್ ಕತೆ
ಹ್ಮ್ ಹ್ಮ್ ಅದೇ ವಿಜೇಂದ್ರ ಬಿಸಿ ಮುಚ್ಚಿಕಂದಿರದು ಸಾಕ? ವಿಷಾ ತರದು ಸಾಕು. ಹಾ
ಯಾವಾಗಕಣ ದೀಪಗಳ
ಇಪ್ಪತಾರು ಹತ್ನೆ ತಾರೀಖು.
ಇಪ್ಪತ್ತಾರ್ನೆ ತಾರೀಖು ನೆಕ್ಸ್ಟ್ ತಿಂಗ್ಳದ. ನೆಕ್ಸ್ಟ್ ತಿಂಗ್ಳದ ನೆಕ್ಸ್ಟ್ ತಿಂಗ್ಳದ. ಹ್ಮ್
ಏನೇನ್ ನಾವೇನ್ ಪ್ರೋಗ್ರಾಮ್ ಹೋಗ್ಲ
ಏನ್ ನಾವೇನಿಲ್ಲ.
ನಾವು ಏನಿಲ್ಲ ಸ್ವಾಮಿ ಇಬ್ರು ಇಲ್ಲ. ಶನ ಭಾನುವಾರ ಹೋಗ್ಬೇಕಾಗಿತ್ತ.
ನಂಗವಾವಾಗ
ಏನಬ್ಬಾ?
ಏ ನಮ್
ಹಬ್ಬಾ ಹ ಅದನ್ನೇ ನಾನು ಕೇಳ್ತಾಯಿರೋದೇನು ಪ್ರೋಗ್ರಾಮ್ಗಳಿಲ್
ಹಾ ಅದಿ ಅದಿ ಇಪ್ಪತ್ತೈದ್ಕೆ ಇರೋದ್
ಹಾಂ
ಮುಂದ್ಗನ ಕರೆಟ್ಗನ
ಆಶ್
ಮುಂದ್ಗನ ಕರೆಕ್ಟ್ಗನಾ
ಕರೆಕ್ಟ್ ಆದ್ರ ಆಗುತ್ರಿ ಒಂದ್ಗನ ಆಗತಿ ಯಕ್ ಆಗತಿ ಇಂಗೆ ಅಂತ ಏನಿಲ್ಲ.
ಹ್ಮ್ ನಮ್ದೇನಿಲ್ಲ ಎಲ್ಲ ಮುಗ್ಯದ್ ಅತವಾ
ಹ್ಮ್
ನೋಡ್ಬೇಕು.
ಹ್ಮ್
ಏನ್ತದೆ ಯಾರ ಸಾಯತರ ಬದುಕಿದ್ರೆ ಹೋಗೋದು
ನಿಮ್ಗ್ ಅದೊಂದ್ ಯಾರನ ಒಬ್ರು ಯಾರ್ ದನ್ನ ಒಬ್ರು ಡಿಲ್ವರಿ ಅನ ಆಗುತ್ತರಿ ಸತ್ತೋಗಾನ ಸತ್ತೋಯ್ತಾರೆ ಯಾವಾಗು ನಿಮ್ ಕದೊಂದು
ಏನ ಆಗದು ಗುಂಪು ದೊಡ್ಡ್ದಿದ್ರಿ ಇದೊಂದ್ ರಾಮಾಯಣ ಐತ್ರಿ ಅಮ್ಮ.
ಹಾಂ
ಗುಂಪು ದೊಡ್ದಲ್ಲ ಏನೋ ಒಂದ್ ಆಗೋಯ್ತದ ಏನ್ ಮಾಡಕ್ಕಾಗಲ್ಲ. ಮದುವೆ ಆದಾಗಿಂದ ಯಾ ಶಿಫ್ಟ್ಗೂ ಹಿಂಗ್ ಕೂತ್ಕಂದಿರಲ್ಲಮ್ಮ
ಏನು ಬೇಂಬಿಕ್ಕ ಕೂುದು
ಏನೋ ಬೇಗ ಬೇಕ ಬೇಕಾ ಬಿಟ್ಟಗ ಇರಬೇಕು
ಹ್ಮ
ಹ್ಮ್ ನ ಸಾಯಂಕಾಲಕೊ ಮಾಡ್ಬೇಕು ಸಾರ
ಇನ್ನೇನಲ್ಲ ಇವಾಗ ಮಾಡೋದೆಲ್ಲ ಅ್ರ ಇದ್ರ ಆತದ ಇಲ್ಲಾ ಅಂದ್ರೆ ಎಲ್ಲ ಗೊ್ದೋ ಕಾರೋ ಮಾಡ ನ
ಹಾ ಇ ಎರಡು ಹತ್ತಕತತ್ ಅದೇ ಕೇಳ್ತತಿ ಅದ ಎರಡು ಹತ್ಕೊ ಮಾಡಳಷ್ಟೊತ್ಕ ಹೋಗಮ್ಮತ್ರಿ
ನಿ್ ಮನೆಯಾಗ ಹ ಬೆಳಿಗ್ಗೆ ಅ ತಿನ್ನಲ್ಲ
ಹ್ಮ್ ಅಲ್ಲಿಕ್ಕೆ ಅದಕ್ಕೆಿ ಇವಾಗ ಆಗೋಷ್ಟೇ ಮಾಡ ಇ ನ ದಿಸೇ ಸರ್ ಅಷ್ಟೆಸ
ಹ್ಮ್
ಅಷ್ಟಕ್ಕೆ ಹಂಗೆ ಮಾಡಿರಬದು ಜಾಸ್ತಿ ಮಾಡಿಲ್ಲ ಅದ್ವಾ ನಾವತಲ್ಲ ಮಾಡಿದ್ರು ಎತ್ತಿ ಮುಸುರ್ಬಾನ ಕಟ್ಟತರೋಡು
ಹ್ಮ್
ಹ್ಮ್
ಹೌದು್ ಬಡ್ಕೊಂಡಂತೆಲ್ಲ ಕೋಲಾಡ್ದಾಗ್ನಳ ಬರ್ರಿ ಎಲ್ಕಾನ ಹೋಗಣ ಎಲ್ಕಾನ ಹೋಗಣ ಬರ್ರಿ ಅಂತ
ನೀಲ್ಲಿಕ್ಕೆೋಗೋದು
ಇಕ ಹೋಗ ಅಂತೆ
ನೆಕ್ಸ್ಟ್ ತಿಂಳಗೆ ನೋಡ್ರಿ ಎಷ್ಟೋ ನೆಕ್ಸ್ಟ್ ತಿಂಗ್ಳಿಗೆ ಐದನೇ ತೀು ಮ್ಯಾಲೆ ನೋಡಿರಿ
ಅಲ್ಲ ಎಲ್ಕಾನ ಹಣ ಎಲ್ಕಾನ ಅವಲ್ ಬರಲ್ನೆ ಮಾಡಿಲ್ಲಮ್ಮತಾಯ ಹ್ಮ ಅವ ಬರಸಲ್ಲ ಹೋಗೋಕಿಲ್ಲ ಸುನೆ ಕೋಲಾರಗೆ ಓಡಾಡು ಶಾಪಿಂಗ್ ಮಾಡೋದಂತ
ಹ ಕೋಲಾರಗೆಮ್ಮ ಏನ್ ಎಲ್ಕಂಡ ಟ್ರಿಪ್ ಹೋಗೋದೇನೋ ಅಂತನ್ನಿ
ತಳ ಹೋಗ ನಾನನ್ ತಳ್ಕಳ್ಿಸಬೇಕ